ಏನ್ ನಡದದ್ರೀ ಮಲ್ಲಿಕಾರ್ಜುನ ಅವ್ರ. ಎಲ್ಲಿದ್ರಿ?
ಇಲ್ಲೇ ದೇವಸ್ಥಾನದಲ್ಲಿ.
ಹ್ಮ್ ಏನ್ ಮಾಡ್ತಿದ್ರಿ.
ಏನಿಲ್ಲ ಸುಮ್ಮ್ನೆ ಕುಂತಿದ್ದೆ.
ಊಟಾ?
ಊಟ ಆಯ್ತು ನಿಮ್ದು.
ನಮ್ದು ಆಯ್ತು. ಹೇಗಿದೆ ರೈಸು ಅನ್ನ ಇದು ರೈಸ್ ಮ ಅನ್ನ ಮಾಡಿದೀವಿ ಚಪಾತಿ ಪಲ್ಯ.
ನಾವು ಅನ್ನ ಸಾಂಬಾರ ಹ್ಮ್. ಇಲ್ಲೆ ದೇವಸ್ಥಾನ.
ಓ ದೇವಸ್ಥಾನದಲ್ಲಿದಿರಾ? ಹ್ಮ್ ಏನ್ ಮಾಡ್ತಾ ಇದ್ರಿ ದೇವಸ್ಥಾನದಲ್ಲಿ?
ಕುಂತ್ಕೊಳೋಧ.
ಹ್ಮ್ ಸುಮ್ನೆ ಕೂತ್ಕೊಂಡಿರಂದಂಗ್ ಆಯ್ತು. ಮತ್ತೆ ಏನಾದ್ರು ಮಾಡ್ಬೇಕಲ್ಲಾ ಸುಮ್ಮನೆ ಎದಕ್ ಕೂತ್ಕೊಂಡಿದೀರಾ?
ಕೆಲ್ಸನೆ ಇಲ್ಲ ಏನು.
ಕೆಲ್ಸ ಮಾಡಿದ್ರೆ ದುನ್ಯದಿರುತ್ತ ಮತ್ತೆ ಸುಮ್ನೆ ಕೂತ್ರೆ ಹೇಗೆ?
ಎಲ್ಲಿ ಕೆಲ್ಸ ಎಲ್ಲಿದೆ ನಮ್ಮ್ ಊರಲ್ಲಿ ಹಳ್ಳಿ ನಮ್ಮ ಊರು ನಮ್ಮ ಊರಲ್ಲಿ ಏನು ಕೆಲ್ಸ ಸಿಗಂಗಿಲ್ಲ.
ಹಳ್ಳಿಯಲ್ಲಿ ಏನು ಕೆಲ್ಸ ಇರೋದಿಲ್ವಾ?
ಸಿಗಲ್ಲ.
ಹೌದಾ.
ಹೌದು.
ಮತ್ತೇ ಏನ್ ಓದ್ತಿ
ನಮ್ದು ಡಿಗ್ರಿ ಸೆಕೆಂಡ್ ಪಿಯು ಮೂಗಿತು ಬಿ ಎಡ್ ಹಚ್ಚಿನಿ ಬಿ ಎ.
ಹೌದಾ ಎಲ್ಲಿ ಮಾಡಿದೀರಾ ಡಿಗ್ರಿ ಗುಲ್ಬರ್ಗದಲ್ಲಿ ಮಾಡಿದಿರಾ? ಹ್ಮ್ ಹೇಗಿದೆ ಕಾಲೇಜು?
ಹೋಗಿಲ್ಲಾ ಹೋಗಬಕ್ ಇವಾಗ ಸೋಮವಾರ ದಿನ
ಹೌದಾ ಯಾವ್ದ್ ಮಾಡಿದೀರಾ ಕೋರ್ಸು ಬಿ ಆ ಐ ತಾ ಪಿ ಯು ಸಿ ರಿಸಲ್ಟ್ ಎಟು? ಕೇಳ್ ಮಾಡಿದೀರಾ ಪಿ ಯು ಸಿ.
ಡಿವಾಡಿ ಲಿ.
ಓ ಜೋರ್ಗೆಲ್ಲಿ ಯಾವ್ದ ಕಾಲೇಜು?
ಇಲ್ಲೇ ಬಿಜಾಪುರ ಹಾ ಅಲ್ಲೆ ಮೇ
ಹ್ಮ್ ಚೆನ್ನಾಗಿದೆಯಾ ಹಾ.
ಮತ್ತೆ ಹಲೋ ಏನು ಇಲ್ಲ ದೆ ನಮ್ಮೂರಲ್ಲಿ ಮೊರಂ ಹಬ್ಬ ಐತ್ ಇವಾಗ.
ಹ್ಮ್ ಹೇಗ್ ಮಾಡ್ತಾರ ನಿಮ್ಮ್ ಊರ್ ಮೋರಮ್ಮು
ಅದೇ ಒಂಥರ ಈ ಎಲ್ಲಾ ಫುಲ್ ಇದು ಮಾಡ್ತಾರೆ ದೇವರು
ಹಾ
ಮತ್ತ್ ಮನರಂಜನೆ ಸಿಗುತ್ತ್ ಎಲ್ಲಾ
ಹ್ಮ್
ಮಜಾ ಬರುತ್ತ ನಿಮ್ ಕಡೆ ಹೆಂಗ್ ಮೋಹರಮ್ಮು
ನಮ್ ಕಡೆ ಮೊರಮ್ಮು ನಮ್ ಕಡೆನು ಚಲೋ ಇದೆ.
ಹೇಗ್ ಮಾಡ್ತಾರೆ ಅವಾಗ
ನಮ್ ಕಡೆ ಮೋರಮ್ಮು ಗುದ್ಲಿ ಹಾಕ್ತರೆ ಫಸ್ಟ್ ಗೆ ಒಂದು ಅಮಾವಾಸ್ಯೆ ಅದ ಎರಡು ದಿನಕ್ಕೆ ಗುದ್ಲಿ ಹಾಕ್ತಾರ್ ನಮ್ ಕಡೆ. ಗುದ್ಲಿ ಹಾಕಿ ನಾಲ್ಕ್ ದಿವ್ಸಕ್ಕೆ ದೇವ್ರ ಕುಂದ್ರುತ್ತೆ ಹಾ
ಮತ್ತೆ ಯಾವ್ಯಾವ ಹಬ್ಬ ಮಾಡ ಅ ಹಬ್ಬಗಳು ಯಾವ್ಯಾವ ಮಾಡ್ತಾರೆ ನಿಮ್ಮಲ್ಲಿ?
ನಂಬಲ್ಲಿ ನೋಡ್ರಿ ಯುಗಾದಿ ಮಾಡ್ತಾರೆ ಹೋಳಿ ಹುಣ್ಣಿ ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ದಸರಾ
ಹ್ಮ್ ನಮ್ಮ್ ಕಡೆನು ದೀಪಾವಳಿ
ಹಾ ಹೌದಾ ದೀಪಾವಳಿ ಹೇಗ ಮಾಡತ. ತಾರೇ ನಿಮ್ ಕಡೆ.
ದೀಪಾವಳಿ ಅಲ್ಲೇ ಸುಮ್ನೆ ನಾರ್ಮಲ್. ಪೀಪಲ್ಸ್ ಎಲ್ಲಾ ನಮ್ಮ ಹಳ್ಳಿ ಕಡೆ.
ಹಾ ನಿಮ್ ಫ್ರೆಂಡ್ಸ್ ಇಲ್ವಾ ಎಲ್ಲಿದರೆ ಎಲ್ಲರೂ.
ಅವರೆಲ್ಲ ಊರಲ್ಲೇ ಇದ್ದಾರೆ ಅವರು.
ಹೌದಾ.
ಹ.
ಹ್ಮ್. ಏನ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಎಲ್ಲಾ ಆರಾಮಿದಾರ.
ಚಂತನಕ.
ಗೇಮ್ ಆಡತ್.
ಹ.
ಮತ್ ನೀವ ಏನ್ ಮಾಡ್ತೀರಾ.
ನಾವು ಅವಾಗ ಅವಾಗ ಆಡ್ತಾ ಇರ್ತೀವಿ.
ಹ್ಮ್.
ಆದ್ರೆ ಅವರ ಅಷ್ಟು ಇಲ್ಲ.
ಹಾ. ಮತ್ತೆ.
ಮತ್ತೇನು ಇಲ್ಲ.
ನಿಮ್ ತಮ್ಮ ಏನ್ ಮಾಡ್ತಿರೋದು.
ಏನಿಲ್ಲ ಅವಾಗ.
ಹ್ಮ್. ಅವರು ಕಾಲೇಜ್ಕ ಹೋಗಲ್ವಾ.
ಇಲ್ಲ ಇಲ್ಲ ಹೊ ಬಾ.
ಏಕೆ.
ಅವನು ಬಿಟ್ಟಿದ್ದಾನೆ.
ಹೌದಾ.
ಹಾ.
ಯಾಕೆ ಏದಿಕ ಬಿಟ್ಟಿದ್ದಾರೆ ಈಗ.
ಅದು ಹಂಗೆ ಗೊ ಹ.
ಕೇಳ್ಬೇಕಲ್ವಾ ಎದಗ್ ಬಿಟ್ಟ. ಟ್ಟಿದ್ಯಾ ಅಂತ ಕೇಳಬಕ್ತಾನೆ ನೀವು.
ಅವನ್ ಹೋಗಲ್ಲಾ ಅಂತಾನೆ.
ಫೋನ್ ಇಸ್ದ ಕೊಟ್ಟಿದ್ರ ಅವನಿಗೆ.
ಹ.
ಗೇಮ್ ಆಡ್ತಾನೇನು ಏನು ಬರೀ.
ಹಾ ಆಡ್ತಾನೆ ಗೇಮ್.
ಹ್ಮ್
ಹ್ಮ್ ಅಪ್ಪ ಅಮ್ಮ ಏನ್ ಮಾಡದು
ಹಂಗೆ
ಅಪ್ಪ ಅಮ್ಮ ಏನ್ ಮಾಡ್ತಾರೆ
ಏನು ಇಲ್ಲ ಹೌದದೆಲ್ಲ ಎಲ್ಲ ಹಾ
ಮತ್ತೆ
ಮತ್ತ ಹರ ಏನು ಎಲ್ಲ ಮಳೆ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಮಳೆ ಬರ್ಲದೆ
ಹೌದಾ
ಹಾ
ಮಳೆ ಹೆಗ್ ಬರುತ್ತೆ ಯಾವಾಗ ಬರುತ್ತೆ ನಿಮ್ ಕಡೆ
ಮಳೆ ಮಳೆ ಬರೋ ಟೈಮು ಮಣ್ಣು ಮಳೆ ಬರ್ಲಾಗಿದೆ
ಹ್ಮ್
ಬಂದ್ರ ಮಾಸಕ್ಕೆ ಇರುತ್ತ್ರೆ
ಹೌದಾ
ಹಾ
ಹ್ಮ್ ಗಾಳಿ ಬಿಟ್ಟಿದೆ ನಿಮ್ ಕಡೆ
ಯ ಸಲ್ಪ ನಾರ್ಮಲಾ ಬಿ
ಹ್ಮ್ ಮುಸ್ಕ ಮುಸ್ಕ್ ಹಾಕಿದ ಏನು
ಮಲತ
ಇಲ್ಲ ಮಾಡ್ ಆಗಿದೆ ನಂದ
ಮಳೆ ಮಳೆ ಬರಬೇಕು ಚೆನ್ನಾಗಿರುತ್ತೆ ಮಳೆನೇ ಬರ
ಮಳೆ ಬರ್ತಾ ಇಲ್ವಲ್ಲ ಏನ್ ಮಾಡ್ಬೇಕು ಈಗ
ಹ್ಮ ಹೇಳಿ
ಏನ ಕುಡ್ತಾ ಇದೀರಲ್ಲ
ಕಲ್ಲು
ಹೌದಾ
ಹ್ಮ
ಹ್ಮ್ ಇನ್ನು ಕಾಲೇಜ್ ಸ್ಟಾರ್ಟ್ ಯಾವಾಗಗುತ್ತೆ ನಿಮ್ದು
ನಾನು ಹೋಗ್ಬೇಕು ಸೋಮರ್ದಿಂದ
ಹೌದಾ ಬಸ್
ಇನ್ನುೂ ಇಲ್ಲ ಮಾಡಿಸ್ಬೇಕು ಅದು ಏನ್ ಏನ್ ಕೊಡಬೇಕಂತ ಅಪ್ಲಿ ನಿಮ್ಗೆ ಗೊತ್ತ ಆಯ್ತಾ
ಅದು ಬಸ್ ಪಾಸ್ದು ನಮ್ಗ ಗೊತ್ತಿಲ್ಲ ಅದಕ್ಕೆ ನಿಮ್ ಕೇಳಿದೆ ನಾನು ತಗ್ಸ್
ಓ ಹೌದಾ ಅದೇನೋ ಫ್ರೀ ಆಯ್ತ ಅಂತ ಅಲ್ಲ ಹೌದಾ
ಹಾ ಫ್ರೀ ಇದೆ ಫ್ರೀ ಇದೆ ಅಂತ ಹೇಳಿ ರ ಅದಕ್ಕೆ ಮಾಡಿಸತಿರೋದು ನಾವು ಸುಮ್ನೆ ಬೇಕಾಗುತ್ತಲ್ಲ ಯಾವಾಗ ಮಾಡಿಸ್ತೀರಾ ನೀವು
ಮಾಡಸ್ಬೇಕು ಇನ್ನೂ ಎರಡು ದಿನದಲ್ಲಿ. ಹೌದು
ಅಪ್ಲಿಕೇಶನ್ ಹಾಕ್ಬೇಕೇನೋ ಅದ್ ಇವಾಗ ಯಾರ್ ಬಳಿ ಹಾಕ್ಸ್ತರ ಅಪ್ಲಿಕೇಶನು
ಬ್ರಾಂಚಲು ಇದವಿಲ್ಲಿ.
ಚೆನ್ನಾಗ್ ಅಕ್ತಾರ್ ಅವರ್
ಏನೇನ್ ಬೇಕು ಅದಕ್ಕೆ ಡಾಕ್ಯುಮೆಂಟ್ಸು.
ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ನಿಮ್ದ ಮಾತ್ ತಾಡೊ
ಜೆರಾಕ್ಸ್ ಇದ್ರೆ ಸಾಕಲ್ಲ ಮಾರ್ಕ್ಸ್ ಕಾರ್ಡ್
ಹಾ ಇಲ್ಲ ಇಲ್ಲ ಫೋನಲ್ಲಿ ಫೋನಲ್ಲಿ ಫೋನಲ್ಲಿ
ಅದೇ ಕೊಟ್ಟ ಬಂದ
ಹಾ ಮತ್ತೇನ್ ಬೇಕು ಇನ್ಕಮ್ ಕಷ್ಟ್ ಬೇಕಾ ಹಾ
ಕಡು ಮತ್ತೆ ಫೀ ರೆಸಿಪಿಟ್
ಆಯ್ತು ಪ್ರಿನ್ಸಿಪಾಲ್ ಸರ್ ದು ಸೈನ್ ಅದು ಒಟಿಪಿ ಒಟಿಪಿ ಹೇಳಬೇಕ್ ನಂಬರ್ ಲಿಂಕ್ ಯಾವ್ದ ಇರುತ್ತ ಆದ್ರ ನಿ ಆದ್ರೆ ಅವರ ಅಪ್ಲಿಕೇಶನ್ ಹಾಕ್ ಕೊಡ್ತಾರೆ ಒಂದ್ ಮೂರ್ನಾಕ್ ದಿನದಲ್ಲಿ ಬರುತ್
ಅದು ಅಪ್ಲಿಕೇಶನ್ ನಾವು ಎಲ್ಲಿ ತೊಂಡ್ ಹೋಗ್ಬೇಕ ಎಲ್ಲಿ ಕೊಡ್ಬೇಕಾ ಯಾರಿಗಾದ್ರು. ಅ ಲಿಕೇಶನ್ ಯಾರಿಗಾದ್ರೂ ಕೊಡ್ಬೇಕೇಏನಂದೆ
ಇಲ್ಲ ಇಲ್ಲ ನೀವೇ ಇಟ್ಬೋದು ನಿಮ ಫೋನಿಗೆ ಒಂದ್ ಒಟಿ ಪಿ ಮೆಸೇಜ್ ಬರುತ್ತೆ ಅದ ನಾವ ತೋರ್ಸಿದ್ರೆ ಅವ್ ಪಾಸ್ ಕೊಡ್ತಾರೆ
ಹ ಎಲ್ಲಿ ಎಲ್ಲಿ ಕೊಡ್ತಾರೆ ಅದು ಪಾಸು ಹಾ ಹೌದಾ ಇವಾಗ ನಾವು ಅಪ್ಲಿಕೇಶನ್ ಹಾಕಿದ್ರೆ ಒಂದು ಅದು ಓ ಟಿ ಪಿ ಬಂದಿದ್ದು
ಓಟಿಪಿಲ್ಲಿ ನಾವು ನಂಬರ್ ಬರ್ತವೆ ಒಂದಿಷ್ಟು ಆ ನಂಬರ್ ತೋರ್ತೀ್ರ ಅವ್ರು ಆ ನಂಬರ್ ಟೈಪ್ ಮಾಡಿ ನಿಮಗೆ ಪಾಸ್ಪಡ್ ತೆಗೆ ಕೊೊಡ್ತಾರೆ
ಹಾ ಹೌದಾ
ಹಾ ಸ ಅಲ್ಲ
ಹ್ಮ್
ಎಲ್ಲ ಆರಾಮ ಆರಾಮ ಹ್ಮ ಇವಾಗ ಹೊರಗಡೆ ಹೋಗುವುದು ಯೋಗ
ಹೊರ್ಗಡೆ ಹೋಗ್ತಿದ್ದಿರಾ
ಹೌ ಅವ ನಂಬ ಬರ್ತ ಅಂತ ಕಿದಾನ ಇನ್ನುೂ ಕೂಡ ಬರ್ಲ
ಯಾರು
ಹ ನಮ್ಮ್ದೋಸ್ತ
ಹೌದಾ
ಹಾ
ಹ್ಮ್ ಮತ್ತೆ
ಮ ಏನು ಇಲ್ಲ ಇಷ್ಟ
ಆರಾಮಿದ್ರ ಅಲ್ಲ ಅಂದ್ರೆ ಎಲ್ಲಾ
ಸರ ಆರಾಮ
ಹ್ಮ್
ನೀವು
ನಾವು ಆರಾಮಿದ್ದೀವಿ
ಓ ಮತ್ತೆ ನೀ ಬಿಸ್ನೆಸ್ ಮಾಡ ಸರ್ ಮುಂದ ಬಿಸ್ನೆಸ್ ಮಾಡ
ಹಾ ಏನ್ ಮಾಡ್ತರಿ ಬಿಸ್ನೆಸ್
ಅೇ ಏನಾದ್ರು ಮಾಡಬೇಕು ಎಲ್ಲಾ ಸ್ಕೂಲು ಕಾಲೇಜು ಎಲ್ಲಾ ಮಕ್ಕಳ ಆಗಂಗಲಿಲ್ಲ ಅವ ಬಿಜ್ನೆಸ್
ಹ್ಮ್ ಮಾಡತ ಮಾಡ್ತ್ಸ
ಹ
ಸರಿ ತಗೊಳ್ಳಳಿ ಅಂದ್ರೆ